ಹೇಳು ಯಾವಾಗೂ ಇರೋದೇ ಹ್ಮ್ ಕೇಳಿಸತೈತಿ ಹೇಳಿ ಹೇಳು ಟೀ ಮಾಡಕ್ಕೆ ಕಾಫಿ ಮಾಡಕ್ಕೆ ಟೈಮ್ ಆಗೈ್ತಾ
ಟೈಮ್ ಆಗೈತಿ ಹೋಗ್ಬೇಕು ಐದ್ ಗಂಟೆ
ಹ್ಮ್ ಹೋಗ ಹೋಗ್
ಹ್ಮ ಮಾಡಗೋಣ ಬಾ ಕುಡಿತಾರ ಹುಡ್ಗಿರ ಯಾರು ಇಲ್ಲಕ್ಕನ
ಹ್ಮ್
ಹುಡುಗೀರೆಲ್ಲ ಹೊಯ್ತಾರ ಐದುವರೆ ಮೇಲೆ ಬತಾರ
ಹ್ಮ್ ಅದೇ ಅದೇ ಬಂದ್ಬಿಟ್ಟು ಆಂಟಿ ಆಂಟಿ ಟೀ ಕಾಫಿ ಮಾಡಿದೀರಾ ಅಂತಾರೆ ಮಾಡಿದೀರಾ ಇನ್ನು ಮಾಡಿಲ್ವಾ ಹಾಲ್ ಬಂದಿಲ್ಲಾ ಅಂದ್ರೆ ಬೇಗ ಬರಕ್ ಹೇಳ್ರಿ ಅಂತರ್
ಹ
ಅಲ್ವಾ
ಬೇಗ ಬರಕ್ ಹೇಳ್ರಿ ಟಿ ಮಜ್ಜೀ ಯಾರು ಕುಡಿಯಾಲ್ಲ ಅಷ್ಟು ಏನ್ ಇಲ್ಲದ ನಮ
ಇಲ್ಲ ಇಲ್ಲ ಇವಾಗ ಕಡಿಮೆ ಮುಂಚೆಗೆೆ ಎಲ್ಲಾ ಜಾಸ್ತಿ ಕುಡಿಯೋರಲ್ಲ ಹ್ಮ್ ಚಂದನ ಚಂದನ ಫಸ್ಟ್ ನೀನ್ ಜಾಸ್ತಿ ಟಾರ್ಗೆಟ್ ಮಾಡಿರದ್ ಅವಳೆ
ಹ ಅವಳೆ
ಹ ಟೀ ಕಾ ಟೀ ಬೆಳಿಗ್ಗೆ ಕಾಫಿ ಮಾಡಿಲ್ಲ ಅಂದ್ರೆ ಫೋನೇ ಮಾಡ್ಬಿಟ್ಟವ್ಳು ಓನರ್ಗೆ ನಮಗ್ ಬೇಕೇ ಬೇಕು ಇವಾಗ
ಗೌರಿ ಹಬ್ಬಕ್ ಹೋಗಿದ್ದೋ
ನಮ್ಗೆ ಇವಾಗ ಬೇಕೇ ಬೇಕು ಇಲ್ಲಿ ಟೀ ಮಾಡಿಲ್ಲ ನಮ್ಗೆ ಇವಾಗ ಬೇಕು ಅಂತ ಅವಳ ಬಲ್ಲೇ ಕುಣಿತಿದ್ದಳ್. ಇವಾಗ ಅಲ್ಲೇ ಹಂಗೆ ಕುಣಿತಾಳಂತೆ ಯೂನಿವರ್ಸಿಟಿ ಹಾಸ್ಟ್ಲಲ್ಲು ಇಲ್ಲ ಅಂದ್ರೆ ಅವಳ ನಿದ್ದೆನೆ ಮಾಡಲ್ಲ. ಊಟ ಬೇಕಾರ ಇಲ್ಲ ಅಂದ್ರ ಇರ್ತಾಳೆ. ಕಾಫಿ, ಟೀ ಮಾತ್ರ ಅವ್ಳು ಉದ್ದಕ್ಕಿರೋ ಲೋಟದಲ್ಲೇ ಕುಡಿಬೇಕು.
ಹ್ಮು
ಹ್ಮು ಅದಕ್ಕೆ ಹೇಳ್ತಾವ್ನಿ. ಹೆಂತಾವ್ಳು ಅಂತಾ.
ಕಾಯಿಸಿ ಇತ್ತಾಕ್ಕೋಗಿ ಮಡ್ಗದ್ಲು ಒಂಬತ್ತುವರೆ ಏನ್ ಆಗಿತ್ತು.
ಹ್ಮು ಅದೇ ಅದೇ.
ಹ್ಮು
ಹ್ಮು ಏನ್ ಮಾಡಾಕ್ ಆಗಲ್ಲ ಒಬ್ಬೊಬ್ಬ್ರ ಇಂತಾರೆ. ಅವ್ರ ಆಟ್ಟ್ ಹ್ಮು ಅವ್ರಟ ನಮ್ಮ್ ಚಟ ಹ್ಮು.
ಎಳನೀರ್ ಕುಡಿತಾರ ಹಂಗ್ ಟೀ ಕುಡಿಯೋರ.
ಹ್ಮು ಅವ್ರಗೆ ಅದಕ್ಕೆ ಹ್ಮು ಹೊಂದ್ಕೊಬಿಟ್ಟಿರ್ತಾರೆ. ಅಡಿಕ್ಟ್ ಆಗಿರೋತರ ಅದು ಕುಡ್ದಿಲ್ಲ ಅಂದ್ರೆ ಈ ಹ ಹೌದು.
ಅವ್ರು ಬಿಡಬ್ಯಾಡ ಬೇಡ ಅಂದ್ರು ಅದೇ ಅಭ್ಯಾಸ ಒಬ್ಬರು ಬಿಡಿ ಸೇದ್ತಾರ್.
ಹ್ಮು
ಎಣ್ಣೆ ಕುಡಿಯೋರ್ ಎಣ್ಣೆ ಕುಡಿತಾರ.
ಹ್ಮು ಅದೇ ಅದೇ.
ಇದುವಿ.
ಒಬ್ಬೊಬ್ಬರದು ಒಂದೊಂದು ಅಭ್ಯಾಸ ಹುರೀ ಅವ್ರ ಅವ್ರ ಅಭ್ಯಾಸ ಏನು ಮಾಡಕ್ಕಾಗಲ್ಲ. ಬಿಡಸಾಕ್ ಆಗಲ್ಲ ಅದು. ಹ್ಮು ಅಷ್ಟೇ ಅಷ್ಟೆ ಏನ್ ಮಾಡಕಾಯ್ತದೆ.
ಏನ್ ಮಾ
ಎನ್ ಮಾಡಾಕ್ಕಾಗಲ್ಲ ಹ್ಮು ಏನ್ ಮಾಡ್ಬೇಕು ಗೊತ್ತಾ ನೀನು ಒಂದ್ಸಲ ಊರ್ಗೆ ಹೋಗ್ಬಿಡು. ಓನರ ಬಂದ್ ಮಾಡ್ಬೇಕ ಇಲ್ಲಿ ಅವತ್ತ್ ಅವತ್ತ ಒಂದ ದಿನ ಅನ್ನ, ಸಾಂಬಾರು ಮಾಡಿ ಉನ್ಸಿದನಂತೆ. ಹ ಹಂಗ್ ಅವರೆ ಬಂದ ಇಲ್ಲಿ ಕಾಫಿ, ಟೀ ಮಾಡ್ಬೇಕು. ಹಂಗ್ ಮಾಡ್ಬೇಕ್ ನೀನು ಅಂತಾ.
ಓ ಅವ್ರು ಮಾಡೋದಿಲ್ಲ ನಮಗ್ ಫೋನ್ ಮಾಡಿ ಬಯ್ತಾರೆ ಆಮೇಲೆ ಅಷ್ಟೇ.
ಅದೇ ಅದೇ ಅದೇ.
ಹೋಗ್ಬಿಟ್ಟಲ್ಲ ಅಕ್ಕಾ ಯಾರ ಅಕ್ಕಾ ಟೀ ಮಾಡೋರು ಕಾಫಿ ಮಾಡೋರು ಹುಡುಗ್ರು ನಮಗ್ ಫೋನ್ ಮಾಡ್ತಾವ್ರ.
ಅದೇ ಅದೇ.
ಬರೇ ಅಕ್ಕಾ ಅಂತಾರೆ.
ಅದೇ ಮತ್ತೆ ಇಲ್ಲ ಒಂದ್ಸರಿ ಒನ ಬಂದ್ ಮಾಡ್ಬೇಕು ಅದು ಹೆಂಗ್ ಮಾಡ್ತಾರ ನಮ್ಗೆಲ್ಲಾ ಯಾವಾಗ ಹೇಳ್ತಾರಲ್ಲ ಏನಪ್ಪಿ ಫೋನ್ ಮಾಡಿದ ತಕ್ಷಣ ಬರೀ ಕಂಪ್ಲೇಂಟ್ಗ್ಳೆ ಹೇಳ್ತೀರಾ ಸಾಂಬಾರ್ ಚೆನ್ನಾಗಿಲ್ಲ ಉಪ್ಪ ಆಗೈತೆ, ಖಾರ ಆಗೈತೆ ಅಂತ ಒಂದ್ಸಲಿ ಬಂದ್ ಯಾವತ್ತು ಬಂದೇ ಇಲ್ಲಲ ಅಕ್ಕಾ ಅವರು ಒಂದ್ ದಿನಕ್ಕೂ ಊಟ.
ಡೈ ಡೈಲಿ ನಾವು ತಿಂತೀವಿ ಅದೇ ತಿನ್ನೋದು
ಎ ಅದೆಲ್ಲ ಸುಳ್ಳು ಹ್ಮು. ಅವ್ರೇನಕ್ ತಿಂತಾರ ಹ್ಮು ಸುಮ್ನೆ ಹೇಳ್ತಾರ ಅಷ್ಟೇ ಆಗ್ಲಿ ನಮನ್ ಮೆ
ತಿನ್ಬೇಕಷ್ಟೆ ಇದ್ದಾ
ಅಲ್ಲ ನಮ್ಮನ್ ಮೆಚ್ಚೋದಿಕ್ ಅವ್ರ ಹಂಗೆ ಹೇಳದ್ ನನಗ್ ಗೊ
ಅಷ್ಟೇ ಅನ್ನೋದು ಏನೋ ಸ್ವಲ್ಪ ಟೇಸ್ಟ್ ನೋಡ್ಬೋದ ಅಷ್ಟೇ.
ಎಲ್ಲಾ ಸುಮ್ನೆ ಇವಾಗ ಹ ಅ ಯಾರಾದ್ರು ಕೇಳ್ತಾ ಇರ್ತಾರಲ್ಲಾ ಹುಡ್ಗಿರಿ ಹಿಂಗೆಲ್ಲ ಹುಡ್ಗಿರು ಪಿ ಜಿ ಹುಡ್ಗಿರು ಹುಡ್ಗುರು. ಕೇಳ್ತಾ ಇರ್ತಾರಲ್ಲಾ ನೀವು ತಿನ್ ಇದೇ ಊಟನ ನೀವ್ ಆದ್ರೆ ತಿಂತೀರಾ ನಮಗ್ ಮಾತ್ರ ಇಂತ ಊಟ ಕೊಡ್ತಿರಲ್ಲ ದುಡ್ಡ
ಹಂಗಂದಾಗ ಅವ್ರು ನಾವ್ ಅದ್ನೇ ತಿನ್ನೋದು ನಮ್ಮ್ ಹುಡುಗ್ರು
ಅದೇ ಅದ ಅದೇ ಹಂಗಂತಾರಲ್ಲ ಅದಿಕ್ಕೆ ಅವರುಂಗ ಹಂಗ ನಮ್ಮನ್ ಮೆಚ್ಚೋದಿಕ್ಕೆ. ಅಯ್ಯೊ ಪರವಾಗಿಲ್ವೆ ಓನಾರು ಇದೇ ಊಟ ಮಾಡ್ತಾರಂತೆ ಹಂಗಾರ ಹಿಂಗೆ ತಾನೆ ಮಾಡೋದ ಎಲ್ಲಾರೂ ಅಂತ ಅನ್ಕೊಳ್ಳಿ ಅಂತ.
ಅವ್ರ ಮನೇಲ್ಲೂ ಚೆನ್ನ ಮಾಡಲ್ಲ ಕಣ್ ಬ.
ಅದೇ ಮತ್ತೆ ಹ್ಮ್.
ಏನ್ ತಿಂದಿ.
ಯಾರ್ ಇವರು ಆಂಟಿನ ಮಾಡೋದು.
ಅಯ್ಯಾ ಆಂಟಿನಿ ಮಾಡ್ತಾರ ಪುಳಿವಗ್ರ ಚಿತ್ರಾನ್ನ. ನೀ ಯಾವ್ ಹಬ್ಬಕ್ ಹೋಗು ಮನೆಗಳ ಕರಿತಾರೆನ್ ಊಟಕ್ಕ ಹ್ಮ್ ಬರ್ ಒಬ್ಬಿಟ್ಟು.
ಹ್ಮ್
ಇದು ಕಾಳು ಅದೇ ಕಡ್ಲೆಬೇಳೆ ಒಬ್ಬಿಟ್ಟನಿಂದು ಕಾಳು ಸಾಂಬಾರು.
ವಾ ಅದಕೆನ್ ವೋ ಇವ್ ದೊ ಕಡ್ಲೆಬೇಳೆ ಇವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಗೆಲ್ಲಾ ಹಾಕಿ ಹಾಕಿ ತುರುಕ್ತಾರಲ್ಲ ದಿನಾಗ್ಲು. ಹ್ಮ
ಆ ಸಾಂಬಾರ್ ಮಾಡ್ತಾರ ಆ ಸಾಂಬಾರು ಉಪ್ಪೂ ಇಲ್ಲ ಸಪ್ಪು ಇಲ್ಲ ನನ್ಗಂತೂ ಪಿ ಜಿ ದೇ ಪರವಾಗಿಲ್ಲ ಅನ್ಸ್ತದ.
ಓ ಹಂಗೆ ಹಂಗಾರೆ ಹ್ಮ್.
ಹಂಗ ಯಾವ ಮನೆ ಊಟಗಳ ಇಡಿಸಲಕ ನಮ್ಗ ಚೆನ್ನಾಗಿರೋದಿಲ್ಲ.
ಹ್ಮ್.
ಅವ್ರೆಲ್ಲಿ ಈ ಮನೆಯಲ್ಲಿ ಜಾಸ್ತಿ ಮಾಡಲ್ಲ ಎಲ್ಲಾ ಹೋಟ್ಲೆ ಬಾ.
ಹ್ಮ್ ಹಂಗೆ ಹು ಆ ಮಕ್ಳು ಎಷ್ಟೆಷ್ಟು ತಿಂತಾವ ಚಿಕ್ಕವು ಇನ್ ಎಷ್ಟ್
ಅಯ್ಯೋ ಮಕ್ಕಳುನೂ ಹೋಟ್ಲು ಬರೀ ಚಿಕನು ಮಟನೆ ಜಾಸ್ತಿ.
ಅ ಯಾರು?
ನೀವ್ ಅವರೇ?
ಮತ್ ನಮ್ಗೆ ಯಾಕಲ್ ಒಂದಿನ ಒಂದೇ ಒಂದು ಮೊ ಟ್ಟೆ ಆದ್ರೂ ಕೊಟ್ಟವ್ರ ಅವ್ರ ಪಾಪಕ್ಕೆ ಹ ಹಾ.
ಸೆರು
ಆ ಹಾ ನೋಡಿದ್ರ ಹಿಂಗ ಮೋಸ ಅವರು ಜಾಸ್ತಿ ಅಲ್ಲಾ ಒಂದ್ ದಿನಕ್ಕೆ. ಏನಿಲ್ಲ ಒಂದ್ ತಿಂಗಳಲ್ಲಿ ಒಂದ್ ನಾಲಕ್ ಪಿಜಿ ಕೊಟ್ಬಿಟ್ಟು ಇನ್ನೊಂದ ತಿಂಗಳಲ್ಲಿ ಒಂದ್ ನಾಲಕ್ ಪಿಜಿ ಕೊಟ್ ಒಂದ್ ಒಂದು ಮೊಟ್ಟೆ ಕೊಟ್ರು ಸಾಕಲ್ವಾ.
ತಾನೇ ಹ ನಾವ ಹೆಂಗ ಅನ್ಕಂಡಿದ್ದೀವಿ. ಹ್ಮ್ ಅಲ್ಲ ನಾವ್ ಹೆಂಗನ್ಕಂಡಿದೀವಿ ಹ್ಮ್.
ಹಾ
ಬ್ರಾಮಿಣ್ಸ್ ಏನೋ ಅವರು ಚಿಕನ್ನು ಮಟನ್ನು ಕೊಡಂಗಿಲ್ಲ ಅದಕ್ ಕೆ ಮಾಡ್ಸಲ್ಲ ಅಂತ ಅನ್ಕಂಡಿವಿ. ಅವ್ರಾದ್ರೆ ಚೆನ್ನಾಗ್ ತಿಂತಾರೆ ನೋಡ್ ನಮಗ್ ಮತ
ಜಾಸ್ತಿ ಪಿಜಿಗಳಾವಲ್ಲ ಅದ್ಕ ಕೊಡಲ್ಲ ಅಷ್ಟೇ
ಹ್ಮ್ ಹ್ಮ್ ಭಾರಿ ಮೋಸ ಅವ್ರು ಹ್ಮ್
ಆಯ್ತಾಲ್ಲ ಹದಿನಾಲ್ಕು ಪಿಜಿ ಹದಿನೈದು ದಿನ
ಅದನ್ನೇ ಹೇಳ್ತಇರೋದು ಈಗ ಹದ್ನೈದ್ ಪಿ ಜಿ ನೇ ಇರ್ಲಿ ಒಂದ್ ತತಿಂಗಳಲ್ಲಿ ಒಂದೊಂದ್ ಪಿ ಜಿ ಒಂದ ಒಂದ್ ಆರ್ ಪಿ ಜಿ ಇದ್ ಮಾಡ್ಕ ಕೊಂಡು ಒಂದ್ ತಿಂಗ್ಳಗ್ ಆರ್ ಪಿ ಜಿ ಹಾ ಹಂಗೆ ಕೊಡ್ಬೋತಾನೆ ಒಂದ್ ತಿಂಗಳಗ್ ಒಂದ್ಸಲಿ ಕೊಟ್ರು ಆಯ್ತದಲ್ಲ
ಈ ಪಿಜಿ ಗ ಒಂದ್ ವಾರ ವಾರ ವಾರ ಇಟ್ಕ ಬಿಟ್ರೆ ಆ ವಾರ ಕೊಡ್ಬೋದು ಹದ್ನೈದು
ಹೌದು ಹೌದು ಹ್ಮ್ ಬಾರೆ ಉಳಿಸತಾರೆ ಇವ್ರು ಹ್ಮ್ ಅದೇ ಅದೇ ಅಂಕಲ್ ಇವಾಗ ಚೆನ್ನಾಗ ಅವ್ರ ಚೆನ್ನಾಗ ಹುಷಾರಾಗಿದಾರಾ ಅದೇ ಮೊನ್ನೆ ಯಾವತ್ತೂ ಬಂದಿದ್ರಂತೆ ನಾನು ಇರ್ಲಿಲ್ಲ
ಹ್ಮ್
ಆವತ್ತು ಏನಕ್ಕೊ ಬಂದಿದ್ರು ಅಂತಲ ಹ್ಮ ಅದೇ ಮತ್ತೆ ಏನೋ ಆನ್ತಿದ್ರಪ್ಪಾ ನಂಗ್ ಗೊತ್ತಿಲ್ಲ ನಾನ್ ಹಂಗೆ ಅನ್ಕೊಂಡಿದೀನಿ ಓ ಇವ್ರು ತಿನ್ನಲ್ವೇನೂ ಬರಿ ತಿಂತಾರೇನೋ ವೆಜ್ ಅಷ್ಟೇ ನಾನ್ ವೆಜ್ ತಿನ್ನಲ್ಲ ಅಂತ ಅನ್ಕೊಂಡೆ ಇದಾರೆ ಎಲ್ಲ ಹುಡುಗಿರು ಅಷ್ಟೆ ಗೊತ್ತಿಲ್ಲ ಯಾರಿಗು
ಹ್ಮ್ ಅದೇ ಮತ್ತೆ
ಓನರ್ ಒನ್ ಅವರು ಫೋನ್ ಮಾಡಿದ್ರು ಕನೆ
ಹ್ಮ ತಡಿ ಪರವಾಗಿಲ್ಲ ಮಾಡಿದ್ರೆ ಮಾಡ್ಲಿ ಮಲ್ಕೊಂಡೈತ ಇಲ್ಲ ಟೀ ಕಾಪಿ ಮಾಡ ಹೋಗೈತ ಅಂತ ಅನ್ಕತರ ಪರವಾಗಿಲ್ಲ ಮಾಡದ್ರೆ ಮಾಡ್ಲಿ ತಗ ಇದು ಆದಮೇಲೆ ಮಾತಾಡಿವಂತೆ ಹ್ಮ ಇರ್ಲಿ ಬಿಡು ಮಾತಾಡು ನೀನ್ ಸುಮ್ನೆ ಮಾಡ್ತಾರ ಅವ್ರೇನ್ ಫೋನ್ ಸಿಕ್ಕಿದ್ರೆ ಸಾಕು ಅದೆ ಕೆಲ್ಸ ಅವ್ನಿಗೆ ತಾನೇ ಮಾತಾಡ್ ಮಾತಾಡ್ ನೀನ್ ಆಮೇಲ್ ನೋಡ್ಕಣಣ ಹ್ಮ್ ಅವರೇನೋ ಅವರ ಅವಶ್ಯಕತೆ ಏನೋ ಇತ್ತೈತೆ ಮಾಡಿರ್ತಾರೆ ಹ್ಮ್ ಮಾಡ್ಲಿ ತಗ ಮಾಡಿದ್ರೆ ಮಾಡ್ತಾರ ಆಮೇಲೆ ಎರಡು ನಿಮಿಷ ಬಿಟ್ಟು ಮಾಡೀವಂತೆ ಅವ್ರ ಎಮರ್ಜೆನ್ಸಿ ಅವ್ರಗಿದ್ದಾಗ ನಮ್ ಎಮರ್ಜೆನ್ಸಿ ನಮ್ಗಿರಲ್ವೆ ಹಂಗೆ ತಾನೆ ಹ್ಮ್ ಅರ್ಥ ಮಾಡ್ಕೊಡಂಗ ಇದಿದ್ರರು ಅವ್ರ ಓನರ್ ಏನಕ್ ಆಗ್ತಾ ಇದ್ರು ನೀವ್ ಏನಕ್ಕೆ ಇಲ್ಲಿಕ್ ಕೆಲ್ಸಕ್ ಬರ್ಬೇಕಿತ್ತು
ಅಷ್ಟೇ
ಹಂಗೆ ತಾನೆ ಓನರ್ ಓನರ್ ತರಾನೇ ಮಾತಾಡ್ತಾರೆ ಹಕ್ಕಿಲ್ವೇನ್ ರೀ ನಾವು ಕೆಲಸ ಮಾಡೋಕ್ಕೆ ಆ ಪಿ ಜಿ ನೋಡ್ಕೊತಾ ಇಲ್ವಾ ನಿಮ್ ಜೋತ್ವಿಕ ಇಲ್ವಾ ಏನ್ ಮಾಡ್ತಾರೆ ಅವರು ಅಂತ ಕೇಳ್ಬಿಡ್ತರೆ ಬೇಕಾರ ನಮ್ಗೆ ಏನ ಫೋನ್ ಮಾಡಿದ್ರೆ ಹ್ಮ್ ಹಂಗೆ ಕೇಳದವ್ರು ಯಾ ಪಿ ಜಿ ಯಿಂದ ನಮ್ಮ ಜೋತಿಕನ್ ಪಿ ಜಿ ನ ಕೊಡಿ ಜ್ಯೋತಿಕನ್ ಗೆ ಫೋನು ಅಂದ್ಬಿಡ್ತ ರೆ ಹಂಗೆ ಅನ್ನದವರು ನೈಸ್ ಆಗಿ ಮಾತಾಡ್ತಾರೆ ಎಷ್ಟು ಒಳ್ಳೇರ ಅನ್ಕೋಬೇಕು ಹಂಗ್ ಮಾತಾಡ್ತಾರ ಅವ್ರರು ಯಪ್ಪಾ ಅವ್ರತ್ರ ಇಂದ ಬಾರಿ ಕಲ್ತ್ಕೋಬೇಕು ಕಣಕ್ಕ ಹ್ಮ್
ವಿದ್ಯಾರ್ಥಿಗಳು ಅದೇ ಮತ್ತೆ ಅವ್ರತ್ರ ಜಾಸ್ತಿ ಕಲಿಬೇಕು ನಾವ್ ಕಲಿಯೋದ್ ಜಾಸ್ತಿ ಐತೆ ನೋಡ ಅವ್ರ ಕಡೆಯಿಂದ
ಅಷ್ಟು ಚೆನ್ನಾಗ್ ಮಾತಾಡ್ತಾರ್ ಅವರು ಹ್ಮ್ ಅಂದ್ರೆ ಹಂಗ ಮಾತಾಡದ್ರನೆ ಬಿಸ್ನೆಸ್ ಇಲ್ಲ ಅಂದ್ರೆ ನಾವ್ ಹೆಂಗ್ ಮಾಡಕ್ಯ್ತದೆ ಜನಗಳ್ನು ನಾವ್ ಯಾರ್ನ್ನು ಕೈಯಲ್ಲಿ ಇಡ್ಕೊಳಕಕ್ಕಗಲ್ಲ
ಹನ್ನೋದಿಲ್ಲ ಇನ್ನಿನ್ ಗುಟೆ ಮಾಡ್ತಾರ
ಹಾ ಹ್ಮ್ ಅದೇ ಮತ್ತೆ ಏನು ಹೇಳ್ತಾರ್ ಅವರು ಏನು ಹೇಳ್ತಾರ್ ಅವರು ಅಂದೆ ಹ್ಮ್ ಅದೇ ಮತ್ತೆ ಹೇಳಿ ತಗ ಏನ್ ನೀನ್ ಮಾಡೀಿವಂತೆ ಏನ್ ಪರವಾಗಿಲ್ಲ ಮಾತಾಡ್ ಮಾತಾಡ್ ಆಮೇಲ್ ಮಾಡೀಿವಂತೆ ಏನ ಕ್ಕ ಮಾಡಿರ್ತಾರೆ ಏನ ದುಡ್ ಗಿಡ್ ಏನರ ಕೊಡ್ಬೇಕೇನು ಬೆಳಿಗ್ಗೆ ಹ್ಮ್
ಹುಡುಗಿರು ಹುಡುಗಿರು
ಕರ್ಕೊಬರಕ್ಕ
ಹ್ಮ ಬಂದವ್ರ ಕೆಳಗಡೆ ನೋಡಕ ಅಂತ ಏನೋ ಮಾಡವರ
ಹ ಅದೇ ಅದೇ ಅದೇ ಖಾಲಿ ಐತೆೇನ್ ಬೆಡ್ಗಳು
ಹ್ಮ್ ಬೆಡ್ ಖಾಲಿ ಐತೆ ಹತ್ತ ಹನ್ನೆರಡು ಹದ್ನೈದು ಗಂಟ ಆಯ್ತವ
ಅದಕ್ಕೆ ಮತ್ತೆ ಖಾಲಿ ಇರೋದಿಕ್ಕೆ ಮಾಡಿದ್ದಾರೆ ಕರ್ಕಂಬರಿ ಬಿಿಡು ಇಲ್ಲೆಲ್ಲಾ ಬಂದಿರ್ತಾರ ಹ್ಮ್ ಅದೇ ಅದೇ ಬರ್ತಾ ಇರ್ತಾರೆ ಇನ್ನ ಇಲ್ಲ ಅಂದ್ರೆ ಮತ್ತ ಯಾರ್ ಕರ್ಕೊ ಬರ್ತಾರ ಅವ್ರನ್ನ ನೀವೇ ಕರ್ಕ ಬರ್ಬೇಕತಾನೆ ಆ ಎದುರುಗಡೆ ಪಿ ಜಿ ಬೇರೆ ಒಂದು ಕಾಟ ಕೊಡ್ಬಿಡ್ತು ನಿಮ್ಗೆ
ಅದೇ
ಅಲ್ಲ ಪಿ ಜಿ ಮಾಡ್ಬಿಟ್ಟ ಆಮೇಲೆ ಈ ಕಡೆ ಪಿ ಜಿ ಬರೋರೆಲ್ಲ ಆ ಕಡಿಕ್ಕೆ ಹೋಗ್ತಾರೆ ಹ್ಮ
ಹೋಗ್ಬೇಕಲ್ಲ ದುಡ್ ಇರೋವ್ರು ಹೊಯ್ತಾರೆ
ಎಲ್ಲ ನೋಡ್ತಾರೆ ಹುಡ್ಗಿರು ಫಸ್ಟ್ ಅಲ್ಲೋಗಿ ಕೇಳ್ತಾರೆ ಹ ಜಾಸ್ತಿ ಅಂತ ಅಂತಾರೆ ಆಮೇಲೆ ಈ ಕಡೆಗ್ ಬರ್ತಾರ ಅಷ್ಟೇ ಹಂಗೆ ಆಗತ್ತೆ
ಹ್ಮ್ ಹ್ಮ್ ಅಷ್ಟೇ
ಹ್ಮ್ ಅದೇ ಅದೇ
ಕಮ್ಮಿ ಇರೋ ಕಡೆ ಬರ್ತಾರ ಒಂದ್ ಮೂ
ಅಷ್ಟಯಾ ಇನ್ನೇನು ಹು ವರ್ಷ ಪೂರ್ತಿ ಪೂರ್ತಿ ಇಲ್ಲೆ ಇರಾಕ್ ಬರ್ತರೆನ್ ಯಾರಾದ್ರೂ
ಹ್ಮ್ ಹ್ಮ್ ಅದೇ ಅದೇ ಬಿಡು ಬಂದ್ರೆ ಒಯ್ತು ತರ ಆಗ್ಲಿ ಹ್ಮ್ ಆಯ್ತು ತಗೋ ಆಮೇಲೆ ಫೋನ್ ಮಾಡ್ತೀನಿ ಓಕೆ